ಕೇಳಿಸ್ತೈತಾ ಏನ್ ಮಾಡ್ಸ್ತಾ ಇದಿಯಾ.
ನಾನ್ ಕೂತ್ಕೊಂಡಿದ್ದೆ.
ಏ ಯಾವಾಗ್ಲ ಕುತ್ಕೊಳೋದೇನನ್ ನಿನ್ ಕೆಲ್ಸ್.
ಅದೇ ನಿತ್ಕೊಬೇಕಾ.
ನಿಮ್ಮ್ ಆಂಟಿ ಕೂರ್ಸಿ ಕೂರ್ಸಿ ಕೂರ್ಸಿ ಹೋಟೆಲ್ ನೀನ್ನಾ ಡುಮ್ಮಿ ಮಾಡಾಕ್ ಬುಡ್ತೈತೆ.
ಅ ಲ್ ನಾನ್ ಅಷ್ಟೊಂದ ಏನಿಲ್ಲ ಬರೀ ನಾನ ನಲ್ವತ್ತೆರಡ ಕೆಜಿ ಇದ್ದೀನಿ ಅಷ್ಟೆ.
ಮುಂದೆ ಇನ್ ಭವಿಷ್ಯದಲ್ಲಿ ಹಾಗೆ ಆಗ್ತಿಯ ನೀನೇನ ಹಂಗ ಕನ್ಸ್ ಕಾಣಬೇಡ.
ಹ್ಮ್ ಆದವಾಗ ಅವಾಗ ಅನ್ಕೊತಿಯ. ನೀವ್ ಹೇಳ್ದಂ ಕೇಳಿದ್ರೆ ಚೆನ್ನಾಗಿರ್ತಿತ್ತು.
ಏ ಇಲ್ಲ ನನ್ ಕೆಲ್ಸ ಬರೀ ಓಡಾಡದ ಜಾಸ್ತಿ ಇರುತ್ತಲ್ವಾ, ಏನು ಹ್ಮ್. ಗ್ರೌಂಡ್ ಫ್ಲೋರ್ ಇಂದ ಸಿಕ್ಸ್ತ್ ಫ್ಲೋರ್ ತನಕ ನಡ್ಕೊಂಡೆ ಹೋಗ್ಬೇಕು.
ಹ್ಮ್, ಹ್ಮ್, ಹ್ಮ
ಮೈಟ್ಲ ಹತ್ತಿ ಹತ್ತಿನೇ ಸಣ್ಣ ಆಗ್ಬಿಡತೇ
ಹ್ಮ್ ಇವಾಗ ಹತ್ತಿಯಾ ಮುಂದೆ
ಮುಂದೇನು ಹತತೀನಿ
ಕ್ಲಾಾಸಿಗೆ ಹೋದಾಗ
ಅಲ್ಲೂ ಇರುತ್ತೆ
ಹ್ಞ ನಿನ್ನ ಬೆಳಿಗ್ಗೆ ನವ್ಯಗ ಕಾಲ್ ಮಾಡಿದ್ದಮ್ಮ ಫೋನ್ ಮಾಡಿದ್ದ ಏನೋ ಒಂದ್ ಸ್ವಲ್ಪ ವಿಚಾರ ಮಾತಾಡ್ಬೇಕಿತ್ತು
ಹಾ
ಮಾತಾಡ್ತಾ ಇದ್ರೆ ಹೇಳ್ತಾ ಇದ್ಲು ಒಬ್ಬೊಬ್ಬರೇ ನಿಮ್ಮ್ ಕ್ಲಾಸ್ ಅವರ್ದು ನೇಸರಗ ಮ ಮದುವೆ ಆಗ್ಬಿಟ್ಟಿದೆ ಆಮೇಲೆ ಮದವೆ ಆಗಿತ್ತು ರಕ್ಷಿತಾ ಗೆ ಎಂಗೇಜ್ಮೆಂಟ್ ಆಯಿತು ಹ್ಮ ರಕ್ಷಿತಾಗ ಎಂಗೇಜ್ಮೆಂಟ್ ಆಯ್ತು ಆಮೇಲೆ ಯಾರಾರ್ದು ಹೇಳ್ತಾ ಇದ್ಲು ಹ್ಮ್ ಬಿಂದು ಬಿಂದು ನಿಮ್ ಕ್ಲಾಸ್ ತಾನೆ ಹ್ಮ್ ಅವಳು ಜಲಪ ಕಾಲೇಜಲ್ಲಿ ಓದ್ತಾವಳೆ
ಹಾ
ಅಂತ ಹೇಳ್ತಾ ಇದ್ಲು ಹ್ಮ್ ನಮ್ಲ ಯಾರೊಬ್ಳು ಇಲ್ಲೇ ಇದ್ದಾಳೆ ಅಂದ್ರೆ ಹ್ಮ್ ಅಲ್ಲೇ ಇದ್ದಾಳೆ ಅಂತ ಹೇಳ್ತಾ ಇಲ್ಲ ಹ್ಮ್ ನಾಲ್ಕ ಅ ವರ್ಷ ಅ ಹೆಂಗಯ್ತು ಅಂತ ನಂಗ ಗೊತ್ತೇ ಇಲ್ಲ ನಾನ್ ಹೆಂಗ ಅನ್ಕೋಬ್ ನನ್ ಗೊತ್ತಾಗ್ತಾನೆ ಇಲ್ಲಾ ನಾಲ್ಕಕ್ ವರ್ಷ ಓದ್ಬ ಬಿಟ್ಟಿದ್ದೀರಾ ಆಂಗ್ಲೆ ಅಂತ ನಾನ್ ನಿನ್ನೆನ ಮೊನ್ನೆನೋ ಬಿಟ್ಟು ಬಂದಂಗ ಆಯ್ತದು ಹಾ
ಹೌದಾ ನಮ ಎಲ್ಲಿ ಆರ್ ವರ್ಷ ಆಯ್ತಾ ಬಂದ ಐದ್ ವರ್ಷ ಆರ್ ವರ್ಷ ಆಯ್ತಾ ಬಂತು
ಹ್ಮ್ ನಾಲ್ಕ್ ವರ್ಷ ಅದ್ ಹೆಂಗ ಕಳ್ದೋಯ್ತು ಗೊತ್ತೇ ಇಲ್ಲ ನನ್ಗೆ
ಎರಡ್ ವರ್ಷ ಪಿ ಯು ಸಿ ಮಾಡಿದೀವಿ ಇದ್ರೊಳಗೆ ಮೂರ್ ವರ್ಷ ಮಾಡಿದೀವಿ ಐದ ವರ್ಷ ಆಗೈತ ಮ್ಯಾಮ್
ಅದೇ ನೋಡ್ ನನ್ಗ ನ್ ಆ ವರ್ಷ ಅವಳು ಇಂಜಿನಿಯರಿಂಗ್ ಅಂದರೆ ಏಳನೇ ಸೆಮಿಸ್ಟರ್ ಅಂತೆ ಹ್ಮ ಅವಳ ನಿನ್ ಸೆಮಿಸ್ಟರ್ ಆಚರ್ ಹೇಳ್ಲು ಅವ್ಳು ಅಲ್ಲ ಇದ್ದಳಲ್ಲಾ ಲ್ಲಾ ಮಾಡ್ತ ಅವಳೆ ಅಂತ ಹೂನಪ್ಪಾ ಇಲ್ಲೇ ಇದ್ದಾಳೆ ಅಂತ ಅಂದೆ
ಹ್ಮ್
ಮಾತಾಡ್ತಿದ್ ಲ ಅವಳು ಇನ್ನುೂ ಬೆಡ್ಡೆ ಬಿಟ್ಟಿರ್ಲಿಲ್ಲ ಅವಳು ನಿನ್ ಫ್ರೆಂಡೆ ಮಲ್ಗೆ ಇಲ್ಲ ಒಂಬ ಚೋರೆ ಹಾ ನೀವೆಲ್ಲಾ ಅದೃಷ್ಟ ಮಾಡಿದೀರಾ ಬಿಡ್ರಿ ನಾ ಕರ್ಮ ನೋಡು ಐದ್ ಗಂಟೆಗೆ ಎದಳ್ಬೇಕು ಆರ್ ಗಂಟೆ ಎದೊಳ್ಬೇಕು ಓಡ್ಬೇಕು ಹ ನೋಡಿ ರೋಡಲ್ಲೆಲ್ಲ ಬೀಳ್ಬೇಕು ಎದಳ್ಬೇಕು
ಹಾ ಹಾ
ನೋಡಪ್ಪಾ ನೀವ್ ಎಷ್ಟ್ ಅದೃಷ್ಟ ವಂತರು ಪಾಪಾ ನಮ್ಮರ್ಗೂ ಅದೃಷ್ಟ ಇಲ್ಲ ನಮ್ಗೂ ಅದೃಷ್ಟ ಇಲ್ಲ ಬಿಡ್ರಿ ಹ್ಮ್
ಹಾ
ಅಲ್ವಾ ಮತ್ತೆ ಇನ್ನೆನ ಸಮಾಚಾರಾ
ಒ ನೀವ ಯಾವಾಗ ಮದ್ವೆ ಆಗ್ತೀರಾ
ನಾನಾ ಹೇ ಯಾಕಿ ಹ ಇಲಿಗ ಬಂದ್ಬಿಟ್ಟೆ ನಾನ್ ನಿನ್ನನ್ ಕಾಲೆಳಿತೀನಿ ಅಂದ್ರ ನನ್ನೇ ಕಾಲಳಿಯೋ ಬಂದ್ಬಿಟ್ಟಲ್ಲ
ತ್ತೆ
ಹಾ. ಇಪ್ಪತ್ ತಾರೀಕ ಇಪ್ಪತ್ತ ತಾರೀಕ ಆಗುತ್ತೆ ಬಿಡು ಕರಿತೀನಿ ಭಯ ಪಡ್ಬೇಡ. ಹಾ ಇದೇ ಇಪ್ಪತ್ತಾರ ನಾನೇ ಹೇಳ್ತಾ ಇರೋದ.
ಹಾ ಯಾವಾಗ ಮ್ಯಾಮ.
ಹ್ಮ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕವರೆಗೂ ಟೈಮ್ ಆಯ್ತಲ್ಲ ಇನ್ನು ಹಾ.
ಮ್ಯಾಮ್ ಇವಾಗ ಇನ್ನೇನ್ ಆಷಾಡ ಬಂತಲ್ವಾ.
ಆಷಾಡದಲ್ಲಿ ಯಾರಾದ್ರೂ ಮದ್ವೆ ಮಾಡ್ಕೊತಾರ ಹಿಂದುಸ್ ಯಾರು ಮಾಡ್ಕೊಳಲ್ಲ. ಅದೇ ಯಾವ್ದೋ ಕ್ರೈಸ್ತ ಜೈನ ಅಂತ ಬರುತ್ತಲ್ಲ. ಅವ್ರೇನಾದ್ರು ಮಾಡ್ಕೋತಾರ ಏನ ಅಷ್ಟ
ಮ್ಯಾಮ್ ಅದಕ್ಕೆ ಹೇಳ್ತಿ ಇರೋದು ಇವಾಗ ಇದ್ ಬಂದ್ಬಿಟ್ಟೈದು ಆಷಾಡ ಬಂದುಬಿಟೈತೆ. ತರ ನಿಂದಿನ್ನ ಮದ್ವೆನೇ ಆಗಿಲ್ಲ.
ಬಂದಿಲ್ಲ ಆ ಏನು ಏನು.
ಆಷಡ ಬಂದ್ ಬಂದ್ಬಿಡುತ್ತಲ್ಲ ಇನ್ನೇನು ಇನ್ನ ನಿಮ್ದು ಮದ್ವೆನೇ ಆಗಿಲ್ಲ.
ಆಷಾಢ ಆದ್ಮೇಲೆ ಶ್ರಾವಣ ಬರುತ್ತಲ್ಲ ಶ್ರಾವಣ ಭಾದ್ರಪದ ಆಶ್ವೀಜ ಶು ಪ್ರಭಾತ ಇದೆ ಅವ ಬರ್ತೇವಲ್ಲ ನಾನು. ಹ್ಮ್ ನವೆಂಬರ್ ಆ ಇಲ್ಲ ಡಿಸೆಂಬರ್ ಅಲ್ಲಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ.
ಹಾ ಯಾ
ಹ್ಮ್. ಏನು ಅಲ್ಲ ಚೆನ್ನಾಗಿರುತ್ತೆ ನವೆಂಬರ್ ಲಾಸ್ಟ್ ಅಲ್ವಾ ಡಿಸೆಂಬರು. ಡಿಸೆಂಬರ್ ಮೂವತ್ತೊಂದಕ್ಕೆ ಅಂತ ಅನ್ಕೊಂಡಿದೀನಿ ಆಗ್ಲೆೇ ಒಂದ ವಾರ ಹಿಂದ. ಹ್ಮ್ ಮೂವತ್ತೊಂದಕಾದ್ರೆ ಜನವರಿ ಒಂದನೇ ತಾರೀಖ ಚೆನ್ನಾಗಿರುತ್ತ ಬೇಗನೆ ಬಂದ್ಬ ಬಿಡುತ್ತಲ್ಲಾ ಅಂತ.
ಹ
ಅಲ್ವಾ.
ಮ್ಯಾಮ್ ನಾನ್ ನಿಜ ನಿಜ ಕೇಳ್ತಾ ಇದ್ದೀನಿ.
ನಾನ್ ನಿಜ ನಿಜನೇ ಹೇಳ್ತಾ ಇದ್ದೀನಿ.
ನಿಜವಾಗ್ಲೂನೆ ಹೇಳ್ತ ಇರೋದು ನಾನ್ ನಿಜ ನಿಂಗ್ ಸುಳ್ಳ ಹೇಳ್ತಾ ಇಲ್ಲ. ಡಿಸೆಂಬರ್ ಮೂವತ್ತೊಂದಕ್ಕೆ ಅನ್ಕೊಂಡಿದೀನಿ.
ಹಾ.
ಮೂವತ್ತೊಂದ ಆಗಿದನೆಗ್ ಆಮೇಲೆ. ಬೇಗನೆ ಜನವರಿ ಒಂದ್ ಬಂದ್ಬಿಡುತ್ತಲ್ಲಾ.
ಹಾ.
ಅದ್ರ ಮುಂದಿನ ದಿನಾನೇ.
ಹಾ.
ಅದಕ್ಕೆ ಅಲ್ಲಿ ಕಪಲ್ ಆಗಿ ಏನ ಹೊಸ ವರ್ಷನ ಆಚರಣೆ ಮಾಡ್ಕೋಬೋದಲ್ಲಾ.
ಹಾ.
ಅದಕ್ಕೆ ಒಂದಕ್ಕೆ ಎರಡು ಅಂತ.
ಹ್ಮ್ ಹೌದು.
ಅಲ್ವಾ ಚೆನ್ನಾಗಿರುತ್ತಾನೆ ನೋಡ್ ನೀನ್ ಏನ್ ಮಾಡ್ತೀಯ. ಆಗಸ್ಟ್ಗೆ ತಗೊಬರ್ತಿಯಾ ಸಪ್ಟೆಂಬರ್ಗೆ ತಗೋಬರ್ತೀಯ.
ಮ್ಯಾಮ್ ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲ ಆಗಿ.
ಯಾಕೆ ನಿನಗೆನಾದ್ರು ನವೆಂಬರ್ ಡಿಸೆಂಬರ್ ಅಲ್ಲಿ ಏನ್ ಕಷ್ಟ ನ ಮದವೆೆ ಬರಕೆ ಬೇಡ್ ಬಿಡು ನೀನ್ ಬರ್ದಾ ಇದ್ರೆ ಒಂದು ಊಟ ಮಿಕ್ ಕೊಳ್ಳುತ್ತೆ.
ಹ, ಬರ್ತೀನಿ ನಂಗೆ ಬರೋದು ಕಷ್ಟ ಅಲ್ಲ ಅಂದ್ರೆ ಬೇಗ ಮದ್ವೆ ಆಗ್ಲಿ ಅಂತ, ಬೇಗ ಮದ್ವೆ ಆಗ್ಲಿ ಅಂತ-
ಇಲ್ಲ ಬೇಗನೆ ಮತ್ತೆ ಇಪ್ಪತ್ ತಾರೀಕು ಆಕ್ತೀನಲ್ಲ ಇನ್ನು ಎಷ್ಟ ಐತೆ ಜಾಸ್ತಿ ದಿನ ಇಲ್ಲ.
ಹ್ಮ
ಹ್ಮ್,
ಆಮ್
ಸರಿತಾನೆ ಹ್ಮ್, ಇಪ್ಪತ್ ತಾರೀಕ ಮಾಡ್ಕೋತೀನಿ ಇನ್ನೇನ್ ತಲೆನೆೇ ಕೆಟ್ಸ್ಕೊಬೇಡ.
ಹಾ,
ನಿನ್ನ ಕರಿತೀನಿ ಕರ್ದಿ ಒಂದ್ ವಾರ ಮುಂಚೆನೇ ಕರ್ಕೊ ಬಂದ್ ಎಲ್ಲಾ ಕೆಲ್ಸ ಮಾಡ್ಸಿಸ್ತೀನಿ.
ಹಾಮ್ ಬರ್ತೀನಿ.
ಹ್ಮ್, ಏನ್ ಮಾಡ್ತೀಯ ನೋಡ್ತೀನಿ. ಬರ್ತೀಯಾ ಬರಲ್ವಾ ಅಂತ
ಬರ್ತಿನಿ
ಹ್ಮ್, ಬಾ ಬಾ ಬಂದಿಲ್ಲ ಅಂದ್ರೆ ಬಿಡೋರ ಯಾರು ಬರ್ಬೇಕು, ಬರ್ಬೇಕು
ಹ
ಅಲ್ವಾ,
ಆಮ
ಬರ್ಬೇಕು ಬರ್ಬೇಕು ಬಂದಿಲ್ಲ ಅಂದ್ರೆ ಯಾರು ಬಿಡಲ್ಲ.
ಆಮಾ ಬರ್ತೀನಿ.
ಹ್ಮ್, ಬಾ, ಬಾ ನೀನು ಬರ್ಬೇಕು, ನಿನ್ ತಂಗಿನೂ ಬರ್ಬೇಕು ನಿಮ್ತಮ್ಮ ಎಲ್ಲಾ ನಿಮ್ ಮನೆಯವರೆಲ್ಲಾ. ಸೋ, ಕುಟುಂಬ ಸಮೇತ ಬರಬೇಕು.
ಹಾ, ಮಾ ಬರ್ತಾರೆ.
ಹ್ಮ್, ಮತ್ತೆ ಇನ್ನೆನು ಸಮಾಚಾರ.
ಹ್ಮ್, ಗಾಳಿ ಸೌಂಡ್ ಏನಾದ್ರೂ ಕೇಳಿಸ್ತಾ ಆಯ್ತ ನಿಮ್ಗೆ,
ನನ್ಗೇನೆ ಯಾವ ಗಾಳಿನ ಕೇಳಿಸ್ತಾ ಇಲ್ಲಪ್ಪಾ.
ಇಲ್ಲಿ ಫ್ಯಾನ್ ಜೋರಾಗಿ ಹಾಕೊಂಡಿದ್ದೀನಿ ಅದಕ್ಕೆ.
ಇಲ್ಲ, ಇಲ್ಲಾ ನಮ್ ಫ್ಯಾನ್ ಏನಾದ್ರು ಕೇಳಿಸ್ತೈತೆ ನಿನ್ಗೆ.
ಇಲ್ಲ, ಇಲ್ಲಾ -
ಹ್ಮ್, ಯಾವ ಕೇಳಲ್ಲ ಬಿಡು ಅದೆಲ್ಲಾ ಕೇಳ್ಸಲ್ಲಾ- ನಿಮ್ಮ್ ಆಂಟಿ ಎಲ್ಲೊದ್ರು ಹೊರ್ಗಡೆ ಇದ್ದಾರಾ ಬಟ್ಟೆ ಹೋಗಿತಾರ ಹ್ಮ್, ಮತ್ ನೀನ್ ನೀರ್ ತುಂಬ್ಸೊದತ್ತಾನೇ ನೀನು ನೋಡ್ ಸೋಂಬೇರಿ ನೀನ್ ಮಲ್ಕೊಂಡಿದ್ಯಾ.
ಮಾಡ್ಬಿಟ್ಟ ಬಂದೆ ಅವಾವಾಗ್ಲೇ.
ಹ, ಹೌದೇನಾ! ಬಟ್ಟೆ ಜಾಲಸ್ಬೇಕು ನೀನ್ ಸೋಪ್ ಹಚ್ಕೊಡ್ಬೇಕು. ಅವ್ರು ಹೋಗಿತಾ ಇದ್ರೆ ನೀನ್ ನೋಡ್ಕೊಂಬಕ್ ಹೆಂಗ್ ಹೋಗ್ಯದು. ನಮ್ ಪಿಜೆ ಅಲ್ಲಿ ಒಂದು ಹುಡ್ಗಿ ಐತೆ. ಹುಡ್ಗಿ ಒಂದ್ ಬಟ್ಟೆ ಹಿಂಗ್ ಇಡ್ಕೊಂಡು ಒಂದ್ ಮೂರ್ ಸಲ ಹಿಂಗ್ ಮೂಸ ನೋಡಿ ನೋಡಿ ನೋಡಿ ವಾಸ್ನೆ ನೋಡಿ ನೋಡಿ ಹೋಗಿತೈತೆ.
ನನಗ ಬಟ್ಟೆ ಹೋಗಿಯಕ ಬರುತ್ತೆ.
ನಾವ್ ಆಂಟಿ ಒಂದು ಹೆಂಗ್ ಮಾಡ್ತೈತೆ ಅಂದ್ರೆ ಸೇವ ಇಲ್ಲ ಐಯ್ತಲ್ಲ ನಮ್ ಪೀಜಿಯಲ್ಲಿ ಅದೇ ತರ. ಡ್ತಿದ್ದೆ ಹೆಂಗ್ ಬಟ್ಟೆ ಸರಿ ವಾಸನೆ ನೋಡ್ತಿದ್ದೆ. ಇನ್ನು ಕೊಳೆ ಹೋಗಯ್ತಾ ವಾಸನೆ ಬರ್ತಾಯ್ತಾ ಇನ್ನೊಂದ್ ಸ್ವಲ್ಪ ಸೋಪ್ ಹಾಕ್ಲಾ. ಅಂತ ಇಲ್ಲೊಂದು ಹುಡ್ಗಿ ಹಂಗೆ ಸೋಪ್ ಹಾಕ್ತೈತೆ ಸೋಪ್ ಹಾಕದು. ಒಗ್ಯೋದು ಸೋಪ್ ಹಾಕದು ಒಗ್ಯೋದು ಹಂಗೆ ಅಂದ್ರೆ ಆವ್ ಆಂಟಿ ಕಡಿಮೆ ಸೋಪಾ ತರ್ ಬಿಡು ಜಾಸ್ತಿ ಹಕಲ್ಲ. ಮ್ ಈ ಹುಡ್ಗಿ ಅಂತೂ ಒಂದು ಒಂದ್ ಬಟ್ಟೆಗೆ. ಒಂದಷ್ಟು ಸೋಪಿಂಗ ಪೌಡರು ಒಂದಷ್ಟು ಸೋಪ್ ಹಾಕ್ಬಿಟ್ಟು ತೊಳಿತಾ ಇರ್ತಾಳೆ. ಆ ಹುಡ್ಗಿ ಹೋದ್ರೆ ಒಂದ್ ಮೂರ್ ನಾಲಕ್ ಗಂಟೆ ಯಾರು ಬಟ್ಟೆ ಒಗಿಯಕ್ ಹೋಗ್ಲೇಬಾರ್ದು. ಹಂಗ ಒಗಿತಾಳೆ ನೀನು ಹಂಗೆ ಒಗತೀಯಾ.
ನಾನೇನ್ ಇಲ್ಲ ನಾನ್ ಕರೆಕ್ಟಾಗೆ ಬಟ್ಟೆ ಒಗೀತೀನಲ್ಲಾ.
ಹೌದಾ ಸೋಪ್ ಎಲ್ಲ ಜಾಸ್ತಿ ಹಾಕ್ಬಾರ್ದು ಕಡಿಮೆ ಹಾಕ್ಬೇಕು ಸ ನ್ ಪೌಡ್ರ ಸೋಪು ಇದು ಕೈಯಲ್ಲಿ ಜಾಸ್ತಿ ಹಿಂಗುಜ್ಜ ಬೇಕು ಎಲ್ಲಿ ಕೊಳೆ ಜಾಸ್ತಿ ಇರುತ್ತೋ ಅಲ್ಲಿ ಬ್ರಷ್ ತಕೊಂಡು ಹಿಂಗ್ ಉಜ್ಜಬೇಕು. ಹೋಗಿಲ್ಲ ಅಂದ್ರೆ ಒಂದೆರಡೇಟ ಹಾಕ್ಬೇಕು ಅದು ಜೋರಾಗ ಹಾಕ್ಬಾರ್ದು ನಿಧಾನಕ್ಕೆ ಹಾಕ್ಬೇಕು.
ನಾನ್ ಸೋಪ್ ಹಾಕುದ್ರೆ ಕೈ ಎಲ್ಲ ಉರಿತೈತೆ ಅದಕ್ಕೆ ಸೋಪ್ ಜಾಸ್ತಿ ಮುಟ್ಟಲ್ಲ.
ಗ್ಲೌಸ್ ಹಾಕೊಂಡ್ಬಿಡು ನಮ್ಮ ಅಮ್ಮಂತರ ಪಾಪ ನಮ್ಮಮ್ಮ. ಬಟ್ಟೆ ಒಗಯಕೆ ಹೊದ್ರೆ ಕೈಯಲ್ಲ ಉರಿತೈತೆ ಅಂತೆ ಗ್ಲೌಸ್ ಹಾಕೊಂಡು ಒಗಿತೈತೆ. ವಾಷಿಂಗ್ ಮೆಷಿನ್ ಇತ್ತು ಅದ್ ಕೆಟ್ಟ್ ಹೋಗ್ಬಿಟ್ಟೈತೆ ನಮ್ಮ ಅಣ್ಣ ಹೋಗಿಲ್ಲ ಇಲ್ಲೆ ಇದಾರೆ ಅವ್ರು ಹೋಗಿದ್ರೆ ಎತ್ಕೊಂಡ ಹೋಗೋರು.
ಆ ಹ್ಮಾ
ಹಂಗೋಗಚ್ಚಿ.
ಹಾ
ಹ್ಮ್ ಮತ್ತೇನ್ ಸಮಾಚಾರ. ಕೇಳಿಸ್ತಇಲ್ವಾ.
ಹಾ ಇವಾಗ ಕೆಳಿಸತೈತಿ ಏನಾದ್ರು ಹೇಳಿದ್ರಾ.
ಏನೊ ಹೇಳ್ತಾ ಇದ್ದೆ ನೀನೇ ಕೇಸ್ಕೊತಾ ಇಲ್ವೇನು.
ಹಾ ಏನ್ ಹೇಳದ್ರಿ.
ಏನು ಹೇಳ್ತಾ ಇದ್ನಪ್ಪ ಮರ್ತೊದೆ ನೀನ್ ಕೇಳ್ಸಲಿಲ್ವೆನೊ ಅದು.
ಹಾ ಇಲ್ಲ ಯಾವ್ದೋ ಕಾಲ್ ಬರ್ತಾಇತ್ತು ಅದೇ.
ಹೋಒ ನಿನ್ ಗಮನ ಎಲ್ಲಾ ಆ ಕಡೆಗಿದ್ಯಾ ಹ್ಮ್. ಸರಿ ಆಯ್ತು ನಾನ ಇಲ್ಲಿ ಎಲ್ಲೋದ್ಲಲ್ಲಾ ಎಲ್ಲೋದ್ಲಲ್ಲಾ ಅಂತ ನೋಡ್ಕತಾ ಇದ್ದೀನಿ.
ಹ ಅದ್ ಯಾವದೊ ಕಾಲ್ ಬರ್ತೈತೆ ಅದನ್ನ ನೋಡ್ತಾ ಇದ್ದೆ ಯಾರು.
ಭಾನುವಾರನು ಯಾವ ಕಾಲು್ ಬರ್ತೈದ್ ನಿನ್ಗೆ.
ಅಂದ್ರೆ ವೀಕ್ ಡೇಸ್ ಅಲ್ಲಿ ಬರ್ಬೇಕಾ ವೀಕ್ ಎಂಡ್ ಅಲ್ಲೇ ಜಾಸ್ತಿ ಕಾಲ್ ಬರೋದು.
ಒಹೊಹೋ ಹೌದಾ. ಸರಿ ಸರಿ ಹಂಗು ಮಾಡ್ತೀರಾ ನೀವು.
ಹೌದು.
ಹ್ಮ್ ಮಾಡಿ ಮಾಡಿ ಏನು ನಿಮ್ದೇ ಸಾಮ್ರಾಜ್ಯ. ನೀವೇ ನಿಮ್ ರಾಜ್ಯಕ್ಕೆ ನೀವೇ ರಾಣಿ.
ಹ ಯಾವೋ ಕಾಲ್ ಬರ್ತ ಇ ತೆ ನಾನ ಆ ಕಾಲ್ ನ ಮಾತಾಡ್ಬಿಟ್ಟು ಆಮೇಲ್ ಮಾಡ್ಲಾ.
ಹ್ಮ್ ಫೋನ್ ಬರ್ತಾ ಇದ್ಯಾ.
ಹ್ಮ್ ಅದನ್ ಕಾಲ್ ಮಾತಾಡ್ಬಿಟ್ಟು ಆಮೇಲ್ ಮಾಡ್ತೀನಿ.
ಏ ಒಂದೇ ಒಂದ್ ಎರಡು ನಿಮಿಷ ಇರು. ನನಗಿಂತ ಇಂಪಾರ್ಟೆಂಟ್ ನಿನಗೆ ಯಾವ್ದೋ ಬರ್ತಾ ಇರೋ ಪೋನು
ಹಾ ಹಾ ಹಾ
ಹ್ಮ್ ನನಗೆ ಕಾಯಸ್ಬಿಟ್ಟ ಹೋಗ್ತಿಯಲ್ಲಾ ಎನ್ ಮತ್ತ ಹುಡುಗಿ ನೀನು ಅಡ್ವಕೇಟ್ ಮಗಳು ಹ
ಹ ನಿಜ ಯಾವ್ದೋ ನಂಬರದ್ದೂ ಕಾಲ್ ಬರ್ತ್ ತ್ತಿತ್ತು ಯಾವದಂತ ನೋಡ್ಬಿಟ್ಟು ನಿನಗ್ ಮಾಡ್ತೀನಿ.
ಯಾರ ಅವರು ಅಂತ ವಿಶೇಷವಾದ್ ವ್ಯಕ್ತಿ.
ಹಾ ಎಲ್ಲಾ ಇಗ್ ಹಾ ಏನೋ ಏನೋ ನಡಸ್ತಾ ಇದಿಯಾ ನೀನು ಒಳಗೆ ಸಿಗಾಕಂತೀಯಾ ನನಗೆ ಅವಾಗ ಹೇಳ್ತೀನಿ ನಿನಗೆ.
ಹ ಯಾವದ್ ಕಾ ಆ ಕಾಲ್ ನ ಮಾತಾಡ್ಬಿಟ್ಟು ನಿಮಗೆ ಮಾಡ್ತೀನಿ ಹ ಹ್ಮ ಹ್ಮ್ ಸರಿ ಮತ್